ಹಲೋ. ಕೇಳಸ್ತಿದೀಯಾ.
ಹಾ ಸರ್ ಕೇಳಸ್ತಿದೆ.
ಎಲ್ಲದಿರ ಸರ್.
ಸರ್ ನಾವು ಈಗ ಮೂಗೂರಲ್ಲದ್ದೀವಿ.
ಹೊಡಿರಿ ಸರ್.
ಸರ್ ಮೂಗರಲ್ಲಿ ಒಂದ ದಿನಸಿ ಸಾಮಾನ ತರಬೇಕಾಗಿತ್ತು ಸರ್ ಇವಾ ಹಬ್ಬ. ಹಬ್ಬ ಸರ್ ನಮ್ಮ ಊರಲ್ಲಿ ಟಗರ್ ಪುಟ್ಟ. ದಲ್ಲಿ.
ಹಾ ಸರ್.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
ಸರ್ ಇದು ನಮ್ದೂ ಒಂದು ಕಂಪ್ನಿ ಇತ್ತು ಸರ್.
ಯಾವ್ದು ಸರ್ ಅದು?
ಸರ್ ಇಲ್ಲಿ ಇವೆಂಟ್ ಮ್ಯಾನೇಜ್ಮೆಂಟ್ ಅಂತ.
ಹಾ ಸರ್.
ಅಂದ್ರೆ ನಿಮ್ ಮನೇಲಿ ಯಾವ್ದೇ ಮದುವೆ ಆಗಿರ್ಬೋದು ಯಾವ್ದೇ ಶುಭ ಸಮಾರಂಭ ಆಗಿರ್ಬೋದು
ಹಾ ಸರ್.
ಅದಕೇ ಅದರನ್ನ ನೀವು ಕೆಲವ್ ಕೆಲವೊಬ್ರು ಎಲ್ಲ ಮೇಂಟೆನ್ ಮಾಡಕ್ಕಾಗಲ್ಲ ಸರ್.
ಹಾ ಸರ್.
ಆ ಕೆಲ್ಸಗಳ್ನ ಅದಕ್ಕೆ ನಾವೂ ಒಂದು ಕಂಪ್ನಿ ಓಪನ್ ಮಾಡಿದೀವಿ ಸರ್ ಇವೆಂಟ್ ಮ್ಯಾನೇಜ್ಮೆಂಟ್ ಅಂತ.
ಸರ್
ನಿಮ್ದ್ ಏನು ಕಾರ್ಯ ಪ್ರೋಗ್ರಾಮ್ ಇದೆ ಅದನ್ ಕಂಪ್ಲೀಟ್ ಆಗಿ ನಿಂತ್ಕಂಡು ನಾವೇ ಮಾಡ್ಕೊಡ್ಸ್ ಮಾಡಸ್ತೀವಿ ಸಾರ್. ಜಷ್ಟ್ ನೀವು ಅದಕ್ ಅಟೆಂಡ್ ಆದ್ರೆ ಸಾಕು.
ಹಾ ಸರ್.
ನಮ್ಮಲ್ಲಿ ಈಗ ನಿಮ್ಗೆ ಉದಾಹರಣೆಗೆ ಮದುವೆ ಅನ್ಕೊಳಿ ಸಾರ್
ಹಾ ಹೇಳಿ ಸರ್ ಮದ್ವೆ.
ಹಾ ನಿಮ್ ಮನೇಲಿ ಯಾರ್ದೋ ಮದ್ವೆ ಇರುತ್ತೆ, ನೀವು ನಿಮ್ದೇ ಕೆಲ್ಸಗಳ ಇರ್ತವೆ ನೀವೂ ಇದನ್ನ ನೀವು ನೋಡ್ಕೊಳ್ಳಕ್ಕ ಆಗಲ್ಲ ಸರ್ ನೀವು ಎಲ್ಲಾ ಕೆಲ್ಸಗಳ್ನುವೆ.
ಹಾ ಸರ್ ಹಾ ಸರ್ ನೋಡ್ಕೊಳಕ್ ಆಗಲ್ಲ ನಾವು.
ಆ ನು ಅಂಂತವ್ರಗೆ ಹೆಲ್ಪ್ ಆಗ್ಲಿ ಅಂತ ನಾವು ಈವೆಂಟ್ ಮ್ಯಾನೇಜ್ಮೆಂಟ್ ಅಂತ ಮ್ಯಾಡ್ ಮಾಡ್ ಮಾಡ್ಸ್ತಾ ಇದೀವಿ. ನಮ್ಮಲ್ಲಿ ನಿಮ್ಮ ವ್ಯಾಲ್ಯೂಸ್ ತಕ್ಕಂತೆ ಪ್ಯಾಕೇಜ್ ಗಳಿವೆ ಹ ನೀವ್ ಯಾವ್ ಪ್ಯಾಕೇಜ್ ಸೆಲೆಕ್ಟ್ ಮಾಡ್ತೀವಿ ಅದ್ರು ಮೇಲೆ ನಿಮ್ಗೆ ನಾವು ಆ ಪ್ರೋಗ್ರಾಮ್ ನ ನಡೆಸ್ಕೊಡ್ತೀವಿ ಸರ್. ಅಂದ್ರೆ ಈಗ ನೀವು ಈಗಲ್ಲ ಆಲ್ಮೋಸ್ಟ್ ಪ್ರೀ ವೆಡ್ಡಿಂಗ್ ಶೂಟ್ ಅಂತ ನಡೆಸ್ತಾರೆ. ನಮ್ಮ್ ಪ್ಯಾಕೇಜಲ್ಲಿ ಅದು ಇನ್ಕ್ಲುಡ್ ಆಗಿರುತ್ತೆ ಸರ್. ಪ್ರೀ ವೆಡ್ಡಿಂಗ್ ಶೂಟ್ ನಡಿಸ್ ನಿಮ್ಗೆ ಏನು ವಿಡಿಯೋ ಅಥವ್ ಶ್ ಸಾಂಗ್ಸ್ ಎಲ್ಲ ಸೆಲೆಕ್ ಮಾಡಿ ಸಾಂಗ್ ಕೊಡ್ತಾರಲ ಸರ್ ಅದರಿಂದ ಹಿಡಿದು
ಹಾ ಸರ್
ಮತ್ತೆ ಇವನ್ ನಿಮ್ ಬಟ್ಟೆ ಸೀರೆಗಳು ಏನ್ ಪರ್ಚೇಸ್ ಮಾಡ್ ತೀರ ಅದುನ್ನು ನಾವ್ ಕುದ್ದಾಗ್ ನಿಂತ್ಕೊಂಡು ನಿಮ್ಗೆ ಹೆಲ್ಪ್ ಮಾಡ್ತೇವಿ. ಮತ್ತೆ ಅಲ್ಲಿಂದ ಬಂದು ನೀವು ಮನೆಗಳಲ್ಲಿ ನಮ್ಮ ಮನೆ ಆಗಿರ್ಬೋದು ಹುಡುಗಿ ಮನೆಲ್ ಆಗಿರ್ಬೋದು
ಯಾವ್ದೇ ಶಾಸ್ತ್ರ ಯಾವ್ದೇ ಏನೇ ಆದ್ರೂ ಎಲ್ಪು ಎಲ್ಲಾ ಎಲ್ಲ ಸಾಮಾನ್ಯ ಎಲ್ಲ
ಹ ಚಪ್ಪ್ರ ಹಾಕದಿರ್ಬೋದುಲ್ಲ ನಾವೇ ನಡ್ಸ್ಕೊಡ್ತೀವಿ ಸರ್
ಸ ಚಪುರ್ದಿಂದ ಊಟದ್ವರೆಗೂ ನೀವೇ ಮಾಡಿಸ್ತಿೀರ
ಹಾ ನಾವೇ ಮಾಡಷ್ಟ ಇರ್ತ ನೀವು ಏನು ನಮ್ಮಲ್ಲಿರೋ ಪ್ಯಾಕೇಜ್ ಇಲ್ಲಿ ನಿಮ್ಮ ನಿಮ್ಗೆ ಯಾವ್ ಪ್ಯಾಕೇಜ್ ಬಪನ್ನ ಸೆಲೆಕ್ಟ್ ಮಾಡಿದ್ರೆ ನಾವು ಆ ಪ್ಯಾಕೇಜ್ ಇರ್ತಕ್ಕಂತೆೆ ನಾವು ಸರ್ವಿಸ್ನ ಕೊಡ್ತಾ ಹೋಗ್ತೀವಿ
ಹಾ ಸರ್ ನಮ್ಗೆ ಪ್ರತಿ ಒಂದು ಸರ್ ಇವಾಗ ಆ ಅವರು
ಮದ್ವೆ ಮದ್ವೆ ಏನ್ ಆಯ್ತಿದೆ ಅಂತ ಕಳಸಾರ್
ಹಾ ಸರಿಗಾಗ
ಮದುವೆಗೆ ನಮ್ದು ಪ್ಯಾಕೇಜ್ ಸ್ಟಾರ್ಟಿಂಗ್ ಪ್ಯಾಕೇಜ್ ಆರಲ್ಲಿ ಆರು ಲಕ್ಷದಿಂದ ಸ್ಟಾರ್ಟ್ ಆಗ್ತದೆ ಸರ್ ನಮ್ಮಲ್ಲಿ
ಆರು ಲಕ್ಷದಿಂದ ಸಟ್ ಆಗುತ್ತೆ ಸರ್ ಹಾಂ ಸರ್
ಇನ್ನೊಂದು ಹತ್ತು ಲಕ್ಷ
ಹನ್ ಸರ್
ಇಪ್ಪತ್ತು ಐವತ್ತು ಅಪ್ ಟು ಒನ್ ಕೋಟಿ ತನಕನೂ ಇದೆ ಸರ್ ಪ್ಯಾಕೇಜ್ ನೀವುಾವ ಸೆಲೆಕ್ಟ್ ಮಾಡ್ತರ ಅದ್ರ ಬಗ್ ನಾನ ಇನ್ಫಾರ್ಮೇಶನ್ ಕೊಡ್ತಾ ಹೋಗತೀನಿ ಸರ್
ಸರ್ ನಮ್ಗ ಒಂದು ಹತ್ತು ಲಕ್ಷದೇಡು ಸರ್ ನೀವು
ಸರ ಇಲ್ಲಿ ನಾವು ಹತ್ತು ಲಕ್ಷದ ಪ್ಯಾಕೇಜ್ ಅಲ್ಲಿ ನಿಮ್ಗೆ
ಹೌ ಸರಿ
ಪ್ರೀ ವೆಡ್ಡಿಂಗ್ ಶೂಟ್ ಇಂದ ಹಿಡಿದು
ಹ ಹ ಸರಿ ಹೇಳಿ ಸರ್ ಸರ್ ನಾವ್ ಇವಾಗ ಒ ಒಂದು ನಿಮಿಷ ನಾವು ಬೆ ನೆರಳಿ ಮರ ದೇವಸ್ಥಾನ ತಾವ ಇದೀವಿ
ಹ್ಮ ಹೇಳಿ
ಬೆ ಬೆಟಲಿ ಮರದ ದಿವಸ ಮಾರಾಯ್
ಅದಕ್ಕೇನು ಹಾ ಅದಕ್ಕೆ ಏನ್ ಮಾಡ್ಲಿ ಈಗ
ಹಾಂ ಸರ್ ಇವಾಗ ಈಗ ಪ್ಯಾಕೇಜ್ ನಮಗೆ ಹತ್ತು ಲಕ್ಷದ್ದು ಬೇಕು ಸರ್ ನಿಮಗೆ
ಹ್ಮ್ ನೀವು ಹತ್ತು ಲಕ್ಷದು ಕಲೆಕ್ಟ್ ಮಾಡಿದ್ರೆ ಹತ್ತು ಲಕ್ಷದಲ್ಲಿ ನಿಮ್ಗೆ ಪ್ರಿ ವೆಡ್ಡಿಂಗ್ ಶೂಟ್ ಆಲ್ಬಮ್ ಫೋಟೋ ಆಲ್ಬಮ್
ಹಾ ಸರ್ ಪ್ರತಿಯೊಂದು ಎಲ್ಲ ನಿಮ್ದೇನಾ ಸರ್ ವಾರ
ಅಲ್ಲಾ ಊಟ ಬಡಸೋದ್ರಿಂದ ಹಿಡಿದು ಡೆಕ್ ಡೆಕೋರೇಷನ್ ಎಲ್ಲಾ ನಮ್ದೇ ಇರುತ್ತೆ
ಹ ಸರ್ ಏನೇನ್ ಮಾಡಿಸ್ತೀರಾ ಸರ್ ಏನ್ ನೀವ ಇವಾಗ ಇವಾಗ ಚೌಟ್ರಿ ಹೋದ್ಮೇಲೆ ಚಪ್ಪುರದಿಂದ ಫಸ್
ಸರ್ ಈಗ ನಿಮ್ದು ಈಗ ನಿಮ್ ಸೈಡ್ ಮದುವೆ ಅಂದ್ರೆ ಈಗ ಎರಡ್ ದಿನ ಇರತ್ತೆ ಸಾರ್ ಎರ ಎರಡು ದಿವಸ ಇರುತ್ತೆ ಸರ್. ಮತ್ ಮದುವೆ ಒಂದು ದಿವ್ಸ ರಿಸೆಪ್ಶನ್ ಇನ್ನೊಂದು ದಿವ್ಸ ದಾರ ಮೂಹುರ್ತ ಇರುತ್ತೆ. ಒಂದ್ ರಿಸೆಪ್ಶ ರಿಸೆಪ್ಷನ್ ದಿನ ನಿಮ್ಗೆ ನಮ್ಮ ಪ್ಯಾಕೇಜಲ್ಲಿ ಸಾವಿರ ಜನಕ್ಕೆ ಫುಡ್ ಅಂಡ್ ಅಕಾಮಡೇಶನ್ ಇನ್ಕ್ಲೂಡ್ ಆಗಿರತ್ತೆ.
ಹಾ ಸರ್
ನಿಮ್ಗೆ ಚೌಟ್ರಿನು ನೀವೇ ಬುಕ್ ಮಾಡ್ಬೇಕಾಗಿತ್ತೆ ಸರ್ ಈ ಪ್ಯಾಕೇಜ್ ಅಲ್ಲಿ ಇನ್ಕ್ಲೂಡ್ ಆಗಿರಲ್ಲ ಚೌಟ್ರಿ ದಿವಷ ಬಾಡಿಗೆ ಹಾ ಚೌಟ್ರಿ ರೆಂಟು ಇನ್ಕ್ಲೂಡ್ ಆಗಿರಲ್ಲ ಇದ್ರಲ್ಲಿ. ಪ್ಯಾಕೇಜಲ್ಲಿ
ಹಾ ಸರ್
ಅದಕ್ಕೆ ನೀವ್ ಏನ್ ಮಾಡ್ಬೇಕು ನೀವ್ ಯಾವ್ ಚೌಟ್ರೀನ ಸೆಲೆಕ್ಟ್ ಮಾಡ್ತೀರ ಆ ಚೌಟ್ರಿಗೆ ನಾವು ನೆಕ್ಸ್ಟ್ ಸ್ಟೆಪ್ ಪ್ರೊಸೆಸ್ ಮಾಡ್ತಾ ಹೋಗ್ತೀವಿ.
ಹಾ ಸರ್
ಹೇಳು ಈಗ ಮೊದ್ಲಿಗೆ ಚಪ್ರ ಅಂದ್ರೆ ಕಂಬ ಮುಹೂರ್ತ ಅಂತ ಇರುತ್ತಲ್ಲ ಸರ್ ಆ ದಿವ್ಸ ಬಂದು ನಿಮ್ಮನೆಗೆ ಏನು ಹುಡುಗ್ ಹುಡ್ಗ ಅಥ್ವಾ ಹುಡ್ಗಿ ಇದಾರೆ ಅವ್ರ್ ಮನೆ ಚಪ್ರ ಕಟ್ಲಿ ಕಳ್ಸಿವ್ನಿ
ಹೂಂ ಸರ್.
ಅರ್ಷ್ಣ ಶಾಸ್ತ್ರ ಅಂತ ಏನ್ ಹೇಳ್ತೀರ ಆ ಶಾಸ್ತ್ರುಕ್ ಬೇಕಾದಂತ ಡೆಕೋರೇಷನ್
ಹ ಸ ಇವಾಗ್ ನಾವು ಮಾಡ್ತಿರೋದು ಸರ್ ಇವಾಗ ನಾವು ಮಾಡ್ತಿರೋದು ಚೌಟ್ರಿ ಪೊಲೀಸ್ ಭವನ ಸರ್ ಮೈಸೂರಲ್ಲಿ ಐತಲ್ಲ ಸರ್ ಹಾಂ ಸರ್ ಪೊಲೀಸ್ ಪೊಲೀಸ್ ತೋಣ ಸರ್
ಹಾಂ ಸರ್.
ಹಾಂ ಸರ್ ಅಲ್ಲಿ ಅಲ್ಲಿ ಎಲ್ಲಾ ಕರೆಕ್ಟಾಗ್ ಮಾಡ್ಬೋದು ಸರ್ ನಿಮ್ಮ
ಹಾ ಮಾಡ್ಬಾರ ಸರ್ ನಾವು ಲಾಕ್ ಟೈಮ್ ಅಲ್ಲ ಮಾಡ್ಕೋತಿವಿ.
ಹಾಂ ಸರ್ ಆಗಾರೆ ಆ ಹೇಳಿ ಸರ್ ಹಾಗಾದ್ರೆ ಇವಾಗ ಪ್ಯಾಕೇಜ್ ಯಾವ್ ತರ ಇರುತ್ತೆ?
ಚಪ್ರ ಮುಹೂರ್ತದ್ ದಿನ ನಿಮ್ಮ ಮನೆಗೆ ಮತ್ತೆ ನಿಮ್ಮ ಯಾವ ಹುಡುಗಿ ಹುಡುಗ ಮನೆಗೆ ಕಳ್ಸ್ ಕೊಡ್ತೀವಿ. ಅಲ್ಲಿ ಅವ್ರ್ ಗೆ ಊಟದ ವ್ಯವಸ್ಥೆ ಅಲ್ಲೂ ಮಾಡ್ತಾರೆ
ಹ ಸರ್
ಮತ್ತೆ ಆ ನಿಮ್ದ ಏನು ಕೆಲವೊಂದು ಹತ್ತನೇ ಅಂತ ಮಾಡ್ತಾರೆ ಅದಕ್ಕೆ ಡೆಕೋರೇಷನ್ ಎಲ್ಲ ಬೇಕಾಗಿರುತ್ತೆ ಅದನ್ನ ಮಾಡ್ಕೊಡ್ತಿವಿ.
ಹಾ ಸರ್
ಮತ್ತೆ ಹುಡ್ಗನ್ ಕಡೆಗೆ ಐದ್ ಜನಕ್ಕೆ ಮತ್ತೆ ಹುಡ್ಗಿ ಕಡೆಗೆ ಐದ್ ಜನಕ್ಕೆ ನಾವುನಿ ಆದ್ ಎಲ್ಲಾ ಡ್ರೆಸ್ನ ಫ್ರೀ ಆಗ್ ಕೊಡ್ ತೀವ್ ಸರ್ ಆರ್ಶಿಣ ಶಾಸ್ ಎಲ್ಲಡ ಸರ್ ಅದಕ್ಕೆಡ್ವಿ ಮತ್ತೆಗಿನ ಫೋಟೋ ಶೂಟ್ ಎಲ್ಲ ನಸ್ ಮಾಡಸ್ಕೊಂತೀವಿ
ಹ ಸರ್ ಪ್ರೀ ವೆಡ್ಡಿಂಗ್ ಶೂಟ್ ಮಾಡ್ಸಲ್ ಬಸರ್ ನೀವು
ನಾ್ ಶ್ರೀಗಡ್ಡಿ ಅದ ಮಾಡ್ವಿ
ಸರ್ ಅದ್ನ ಅದ ಅದು ಒಟ್ಟಿಗೆ ಪ್ಯಾಕೇಜ್ ನಿಮ್ಮ್ ಪ್ಯಾಕೇಜಲ್ಲಿ ಹತ್ತು ಲಕ್ಷ ಪ್ಯಾಕೇಜಲ್ಲೇ ಸಿಗುತ್ತೆ ಸರ್ ನಿಮ್ಗೆ ಸರ್ ಯಾವ್ಯಾವ ಪ್ಲೇಸ್ ಕರ್ಕೋೋಗತೀರಾ ಸರ್ ನೀವೆ
ಮೈಸೂರು ನೀವು ಜಾಸ್ತಿ ಅಮೌಂಟ್ ಏನಾದಾರರು ಪೇ ಮಾಡಿದ್ರೆ ನಿಮ್ಗೆ ಕೇಳ.
ಹಾ ಸರ್.
ಮುನ್ನಾರು ಈ ಸೈಡ್ ಕಟ್ಕೊಂಡಿ.
ಹಾ ಸರ್ ಕೇರಳ ಹತ್ರನೇ ಕರ್ಕೋಬೇಕು ಸರ್ ನೀವು ಹಾ ಸರ್.
ಹೌ್ಮ. ಈರ ಪ್ಯಾಕೇಜ್ ಇರುತ್ತೆ ಸರ್ ಈ ಅಾಸ್ತ್ರ ಮುಗಿಸಬಿಟ್ಟು ಮತ್ತೆ ಏನ್ ಚೌಟ್ರಿಗೆ ಹೋಗ್ಬೇಕಾರ ಸರ್ ಅದಕ್ಕ ಕೂಡ ನಾವೇ ವೆಹಿಕಲ್ ನ ಅರೇಂಜ್ ಮಾಡ್ತೀವಿ ಸರ್. ಹುಡುಗ ಹುಡುಗಿಗೆ ಅಂದ್ರೆ ನಿಮ ಎಲ್ಲ ಜನ. ಹ ಅಲ್ಲ ಸರ್ ಹುಡುಗಂಗ ಒಂದ್ ಕಾರು ಹುಡುಗಿ ಒಂದ್ ಕಾರುಗ. ಏನ್ ಡೆಕೋರೇಷನ್ ಬೇಕು ಅದು. ಅಕಸ್ಮಾತ್ ನಿಮ್ಮ್ ಹತ್ರ ನಿಮ್ಮತ್ರ. ಅದಕ್ೇಕಡ ಚ ಮಾಡಕೊಡ್ತೀವಿ.
ಹಾ ಸರ್.
ನಿಮ್ಮ ಹತ್ರ ಕಾರ್ ಇಲ್ಲ ಅಂತಂದ್ರೆ ನಾ ಕಂಪನಿ ಇದೆ ಕಾರ್ ಕಮ್ಮಿ ಕಾರ್ ಇದೆ. ಅದ್ರಿಂದ. ೀ ಪಿಿಕಪ್ ಡಾಪ್ ಮಾಡ್ತೀವಿ.
ಹಾ ಸರ್.
ಮ ಸರ್ ಅಲ್ಲಿಂದ ಮುಂಚಿ ಚೌಟ್ರಿ ಇಲ್ಲಿ ಏನಿದೆ ಅಂದ್ರೆ ಸ ನೈಟ್ ಹೊತ್ತು ಒಂದ್ ಸಾವರ ಜನಕ್ಕೆ ಊಟ.
ಹಾ ಸರ್.
ಇವತ್ತ.
ಸರ್ ಇವಾಗ ಅವರು ಬಂದು ಬಂದೋರ ಸೈಡ್ಸ್ಗೆ ಏನಿಲ್ವ ಸರ್.
ಸ ಹಿಡ್ ಸಂದ್ರಏ ಮಾಡ್ತಸ.
ಒಂದು ಇದು ಪಾನಿಪುರಿ ಗೋಬಿ.
ಹ್ಮ್.
ಉಪರಿ ಗೋವಿಿಸರ್.
ಹಾ ಸರ್ ಆ ತರ ನೋ ಅದು ಸ್ನಾಯಕ್ಸ್. ಅದಂಜಗರ್ತ ಅ್ರೆ ನಿಮ್ಗೆ ನಿಮ್ಗೆ ನಾವು ಆಪ್ಷನ್ ಕೊಡ್ತೀವಿ ಸರ್ ಫುಡ್ದು ನಿಮಗೆ ಬೇಡ್ ಬೇರೆ ಐಟಮ್ ಕ್ಯಾನ್ಸಲ್ ಮಾಡ್ಬೋದು ಮತ್ತೆ ಹೊಸ ಎಕ್ಸ್ಟ್ರಾ ಐಟಮ್ ಏನಾದಾರು ಆಡ್ ಮಾಡ್ಸ್ಬೇಕಾರೆ. ಅಮೌಂಟ್ ಜಾಸ್ತಿ ಆಗುತ್ತೆ.
ಹಾ ಸರ್.
ಹೇಳಿ ಸರ್ ಈ ಸ್ನಾಯಕ್ಸ್ ಕೊಡ್ತೀವಿ ಸಾರ್.
ಎವಳಿಸ ಸರ್.
ಅದೇ ಸ್ನಾಯಕ್ಸ್ ಅಂತ ಕೇಳಿದ್ರಲ್ಲ ಸರ್ ಅದೇ ಪಾನಿಪುರಿ. ಹಿ ಚೌಟ್ರಿ. ಚೌಟ್ರಿಂದ ಹೊರಗಡೆ ಕೊಡ್ತೀವಿ ಸರ್.
ಪಾನಿಪುರಿ ಅದ್ ಒಂದೇನ ಸರ್.
ಇಲ್ಲಿ ಏನ್ ಇನ್ನೇನ್ ಇನ್ನೇನ್ ಕೊಡ್ತಾರೆ ಸರ್ ಹೇಳಿ ನಿಮ್ ನಮ್ ಪ್ಯಾಕೇಜಲ್ಲಿ ಪಾನೀಪೂರಿ
ಹಾ ಸರ್ ಹಾ ಮಾಮ್ ಎರ್ಗಿದೀನೆ
ಯಾರು ಸರ್ ಪರ್ಫೆಕ್ಟ್
ಸರ್ ಅವರು ಯೋಗೇಶ್ ಅಂತ ಸರ್ ಅವ್ರು ಹ ಸರ್ ಕೊಡದ ಸರ್ ಅವ್ರ್ ಕೈಲಿ.
ಬ್ಯಾಡ ಬ್ಯಾಡ ಸರ್ ಹ್ ಮ್ ಹಾ ಈ ಪ್ಯಾಕೇಜ್ ಎಲ್ಲ ಅಷ್ಟು ಇನ್ಕ್ಲೂಡ್ ಆಗಿರುತ್ತೆ ಮತ್ತೆ ನೈಟ ಒಂದ್ ಸಾವಿರ ಜನಕ್ಕೆ ಊಟ ಇರುತ್ತೆ ಸರ್ ಊಟದು ನಾವು ಮೆನ್ಯೂ ಕೊಡ್ತೀವಿ ನಿಮ್ಗೆ.
ಹಾ ಸ
ಬೇಕಾಗಿರೋದನ್ನ ಸೆಲೆಕ್ಟ್ ಮಾಡ್ಕೋಬೋದು ಬ್ಯಾಡದೇ ಇರೋದ್ನ ತಗೆದಾಕ್ಬೋದು ಸರ್ ಫರ್ಸ್ಟೇ
ಹಾ ಸರ್ ಹಾ ಸರ್ ಏನೇನ್ ಮೇನು ಏನೇನ್ ಇರುತ್ತೆ ಸರ್ ಮಧ್ಯಾಹ್ನ ಸೊ ಸ್ ಸಂಜೆ ಊ
ಸಂಜೆ ಊಟ ಒಂದೇ ಇಪ್ಪತ್ ಐಟಮ್ ಇರುತ್ತೆ ಸರ್.
ಇಪ್ಪತ್ ಐಟಮ್ ಇರುತ್ತೆ ಸರ್
ಹಾ ನೀವ ಯಾವ್ ಸೆಲೆಕ್ಟ್ ಮಾಡ್ತೀರಾ ಅದು ನಿಮ್ಗೆ ಇದ್ ಮಾಡ್ತೀವಿ. ನೀವು ಯಾವ್ದಾರೂ ಇನ್ಕೇಸ್ ಯಾವ್ದಾರ ಬ್ಯಾಡ ಅಂದ್ರು ಅದುಕ್ ಆಲ್ಟರ್ನೇಟಿವ್ ಮಾಡ್ಕೋಬೋದು. ಅಕಸ್ಮಾತ್ ನೀವೆ ಕ್ಟ್ರಾ ಇದ್ ಮಾಡಿದ್ರೆ ಎಕ್ಸ್ಟ್ರಾ ಪೇ ಮಾಡ್ಬೇಕಾಗುತ್ತೆ ಸರ್. ಹ ಹಾ ನೈಟು ಒನ್ ಸಾವಿರ ಜನಕ್ ಊಟ ಆದ್ಮೇಲೆ ಅದೇ ರಿಸೆಪ್ಷನ್ ಫೋ ಫೋಟೋ ಶೂಟು ಮತ್ತೆ ಅದು ಡೆಕೋರೇಶ್ ಟಂ ಏನ್ ಬೇಕು?
ಹಾ ಸರ್.
ಅಲ್ಲೇ ನಾವೇ ಮಾಡ್ಕೊಂತೀವಿ ಸರ್.
ಹಾ.
ಕಂಪನಿ ಕಡೆಯಿಂದ.
ಕಂಪನಿ ಕಡೆಯಿಂದಾನೆ ಮಾಡ್ಕೊಡ್ತೀರಾ ಬೆಳಿಗ್ಗೆ ತಿಂಡಿ ಏನೇನ ಇರುತ್ತೆ ಸರ್ ಐಟಮು.
ತಿಂಡಿ ಇಡ್ಲಿ ಪೊಂಗಲು.
ಹಾ ಹಾ ಸರ್.
ಮತ್ತೆ ಕಾರ ಪೊಂಗಲು.
ಹಾ.
ಇದ್ ಕೆಲ್ಲ ಆಡ್ ಆಗಿರುತ್ತೆ ಅದ್ ಕೇಸರಿ ಬಾತು
ಮಧ್ಯಾಹ್ನ ಊಟ ಸರ್?
ವಾಟರ್ ಬಾಟ್ಲ್ ಮಧ್ಯಾನ ಊಟ ಒಂದ್ ಮೂವತ್ತು ಐಟಮ್ ಇರುತ್ತೆ ಸರ್ ಅದ್ ಹೇಳಕಾಗಲ್ಲ.
ಹಾ
ಇಷ್ಟು ಕೊಡ್ತೀನಿ ಸರ್ ಮತ್ತೆ ಅಲ್ಲಿಂದ ನಿಮ್ಗೆ ವಜ್ರಿಗ ಮತ್ತೆ ನಾಳೆಗು ಎನ್ ಬೇ ಕು ಆ ಡೆಕೋರೇಷನ್ ಸ್ಟೇಜ್ ಹಂಗೆಲ್ಲ ಬೀಡ ಇರುತ್ತೆ ಸರ್ ಹ್ಮ್.
ಎಲ್ಲ ಬಾಯ್ಸೆ ಸರ್ ಬಡ್ಸದು?
ಅದ್ನ ಸೆಲೆಕ್ಟ್ ಮಾಡ್ಕೊಬೋದ್ ಸರ್ ನೀವ್. ನೀವ್ ಯಾರ್ನ್ ಬೇಕಾರ್ನು ಸೆಲೆಕ್ಟ್ ಮಾಡ್ಕೊಬೋದು ಸರ್.
ಹ ಸರಿ ಸರ್ ಹಾಗದ್ರೆ ಮೆನು ಕಳ್ಸ್ ಬಿಡಿ ಸರ್ ನೀವು.
ಮೆನು ಕಳಿಸ್ತೀನಿ ಸರ್ ಮತ್ತೆ ನೀವು ಇದು ಒಂದ್ ವರ್ಷದ ಮುಂಚೆನೆನೆ ಬುಕ್ ಮಾಡ್ತಳದ್ ಸರ್ ನೆಕ್ಸ್ಟ್ ವರ್ಷ ಮದ್ವೆ ಇದೆ ಅಂದ್ರೆ ಈ ವರ್ಷನೇ ಬುಕ್ ಮಾಡ್ಬೇಕು.
ಹಾ ಸರಿ ಸರ್ ಈ ವರ್ಷನೇ ಬುಕ್ ಮಾಡ್ತೀವಿ ಸರ್.
ಹು ಸರ್ ಹುಡುಗಿ ಹುಡುಗಿ ಫೋಟೋ ಮತ್ತೆ ಹುಡುಗನ್ ಫೋಟೋ ಆಧಾರ್ ಕಾರ್ಡ್ ಕಳಿಸ್ಬೇಕು ಸರ್ ಯಾಕಂದ್ರೆ ಹದ್ನೆಂಟ್ ವರ್ಷ ಆಗಿರ್ಬೇಕು ಸರ್.
ಹಾ ಸರಿ ಸರ್ ಹದ್ನೆಂಟು ವರ್ಷ ಆದ್ ವು ಫೋಟೋ ಎಲ್ಲ ಕಳಿಸ್ತೀನಿ ಸರ್ ಆಧಾರ್ ಕಾರ್ಡು ಹ ಸರ್ ಮಾದೇಶ್ ಸ್ವಾಮಿ ಸರ್ಗ್ ಕಳ್ಸೋದ ಸರ್ ಅವ್ರ್ಗೆ?
ಹ ಹ್ಮ್
ಆ ಸರಿ ಸರ್.
ಹ್ಮ